ಹಲೋ.
ನಮಸ್ಕಾರ.
ನಮಸ್ಕಾರ.
ಹ್ಮ್ ನಿಮ್ಮ ಹೆಸರು
ನಮ್ಮ ಹೆಸರು ಪೂಜಾ ಅಂತದೆ ನಿಮ್ಮ ಹೆಸರು
ನಮ್ಮ ಹೆಸರು ಸಿಂಧುಜಾ ಅಂತ
ಹ ಎಲ್ಲಿಂದ ಕಾಲ್ ಮಾಡ್ತದೆ
ಹಾ
ಎಲ್ಲಿಂದ.
ಹಾ ಬೆಂಗಳೂರಿಂದ ನೀವು.
ನಾವು ಬೆಂಗಳೂರಿಂದ ಓದ್ತಿದ್ದೀರಾ ಅಲ್ಲ ಅಂದ್ರೆ ವರ್ಕ್ ಮಾಡ್ತಿದ್ದೀರಾ.
ಓದ್ತಾ ಇದ್ದೀರಿ
ಹ್ಮ್ ಇ ನಾನು ಅಷ್ಟೇ ಓ್ತಾ ಇದ್ದೀನಿ ಏನ್ ಓತ್ತಿದ್ದೀರಾ
ನಾವು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀವಿ. ನೀವು,
ನಾನು ಅಷ್ಟೇ ಇಂಜಿನಿಯರಿಂಗ್ ಮಾಡ್ತಾ ಇದೀನಿ. ಯಾವ ಬ್ರಾಂಚ್,
ನಾವು ಈಸಿ ತಗೊಂಡಿದ್ದೀವಿ ನೀವ್ ಯಾವ್ದ್ ತಗೊಂಡಿದ್ದೀರಾ.
ನಮದ್ದು ಐಸ್ಸಿ
ಹಾ,
ಹ್ಮ್, ಮತ್ತೆ.
ಹೇಳ್ಬೇಕು ನೀವೆ
ಇಲ್ಲಿ ನೀವು ಪಿಜಿಲಿ ಇರೋದ ಇಲ್ಲ ಹಾಸ್ಟೆಲ್ ಹಾ ಮನೇನಾ,
ಹಾಸ್ಟೆಲ್ ಅಲ್ಲಿ ನೀವು,
ನಾನು ಅಷ್ಟ ಹಾಸ್ಟೆಲ್.
ಹ್ಮ ಹೆಂಗಿದೆ ಹಾಷ್ಟೆಲ್ ಅಲೆಲ್ಲಾ,
ಹ ಹಾಸ್ಟೆಲ್ ಪರವಾಗಿಲ್ಲ ಅಷ್ಟು ಚೆನ್ನಾಗಿಲ್ಲ ನಿಮದ್ದು.
ನಮ್ದು ಏನ್ ಪರವಾಗಿಲ್ಲ.
ಹ್ಮ್.
ಎಲ್ಲ ಹೊರಗಡೆ ಹೋಗಕ ಪರ್ಮಿಷನ್ ಕೊಡತ್ರ್
ಹ್ಮ್ ಏನು ಅದೇ ಕೇಳ್ಕೋಬೇಕು ಫುಲ್ ಜಾಸ್ತಿ. ಹ್ಮ್ ಮತ್ತೆ ಈಗ ಆಚೆ ಇದ್ದೀರಾ, ಆ ಆಚೆ ಇದ್ದೀರಾ,
ಹಾ ಹೌದು ಆಚೆ ಇದ್ವಿ.
ಹ್ಮ್.
ನೀವು,
ನಾನ್ ಬರ್ಕೊತಿದ್ದೀನಿ ನಾಳೆ ಲ್ಯಾಬ್ದು ಎಕ್ಸಾಮ್ ಇದೆ ಅದ್ಕೆ ಬರಿಹೋ ಇದೆ ಜಾಸ್ತಿ ಅದ್ಕೆ ಬರೀತಾ ಇಧಿನಿ.
ಹಾ, ನಮ್ದು ಎಟ್ ಶೇರಿಂಗ್ ಅದಕ್ಕೆ ಹೊರಗಡೆ ಬಂದಿದ್ದೀವಿ ಡಿಸ್ಟರ್ಬೆನ್ಸ್ ಆಗುತ್ತೆ,
ಏನ್,
ನಮ ರೂಮ್ ಅಲ್ಲಿ ನಾವ್ ಎಂಟು ಜನ ಇರ್ತೀವಿ. ಅದ್ಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೊರಗಡೆಬಂದ್ವಿ.
ಹ್ಮ್ ಹ್ಮ್ ಕಷ್ಟ ಆಗಲ್ವಾ ಎಂಟ್ ಜನ.
ಆಗತ್ತೆ ಏನ್ ಮಾಡಕ್ ಆಗಲ್ಲ ಇರ್ಬೇಕಲ್ವಾ,
ನೀವ್ ಯಾವಕಾದ್ರ ಇದ್ದೀರಾ ಎಂಟಂದ ಜನ ಆಯ್ತ ರೂಮಲ್ಲಿ,
ಇಲ್ಲ ಇಲ್ಲ ನಮ್ ರೂಮಲ್ಲಿ ನಾಲ್ಕಕ್ ಜನ ಇದೀವಿ ಅಷ್ಟೇ, ಎಂಟ್ ಒಂದು ಜನ ಅಂದ್ರೆ ವಾಶ್ರೂಮ್ ಗೆಲ್ಲ ಕಷ್ಟ ಆಗಲ್ಲ ನಿಮ್ಗೆ ಮಾರ್ನಿಂಗ್ ಎಲ್ಲ ರೆಡಿ ಆಗಕ್ಕೆ,
ನಾವು ನಾಲ್ಕುೇ ಹಿಂಗ್ ಇರ್ತಾರಲ್ಲಾ ಅವರು ರೂಮ್ಗೆ ಹೋಗತೀವಿ.
ಹ್ಮ್,
ಹ್ಮ್,
ಅಂದ್ರೆ ಇಟ್ಕೊಂಡು ಅವ್ರ್ ರೂಮ್
ಅದೆಲ್ಲಾ ಯಾರ್ದ್ರು ಅರ್ಜೆಂಟ್ ಇದ್ದಾಗ ಹೋಗ್ಬೇಕಾಗತ್ತಲ್ವಾ
ಹ್ಮ್ ಹ್ಮ್
ಮತ್ತೆ
ಹೇಳಿ
ಏನಲ್ಲಾ ಹೇಳ್ಬೇಕು ನೀವೇ
ಎಲ್ಲ ಸೆಟ್ ಸೆಟ್ ಆಗಿದ್ದಾರೆ ಅವರು ಮ ಎಲ್ಲಾರೂ
ಹಾ ಎಲ್ಲಾರೂ ಒಂದೊಂದ್ ವಿಚಿತ್ರ ಇದ್ದಾರೆ ನಮ್ಮ ರೂಮಲ್ಲಿ
ಹ್ಮ್
ಎಲ್ಲರೂ ಎಂಟು ಜನ ಎಂಟು ಲ್ಯಾಂಗ್ ಎಂಟು ಲ್ಯಾಂಗ್ವೇಜ್ ಒಬರಿಗೊಬರಿಿಗೂ ಸಂಬಂಧ ಇಲ್ಲ
ಮತ್ತೆ ಹೆಂಗೆ ಇರ್ತೀರಾ ಒಂದೇ ರೂಮ್ ಅಲ್ಲಿ ಕಷ್ಟ ಆಗಲ್ ನಿಮಗೆ
ತುಂಬಾ ಕಷ್ಟ
ಹ
ಎಂಟ್ ಜನ ಇದವಲ್ಲ ಒಬರಿಗ್ ಒಬ್ಬ್ರಗ್ ಮಾತಾಡಾಗಲ್ಲ ಯಾಕಂದ್ರೆ ಒಬರಿಗ್ ಒಬ್ಬಿಗೆ ಗೊತ್ತಾಗದೇಲ್ಲ ಏನ್ ಮಾತಾತತಿ
ಯಾಕೆ ಬೇರೆ ಬೇರೆ ಭಾಷೆಲ್ಲದು
ಹಾ ಹೌದು ಅವರು ಒಬ್ರು ಹಿಂದಿ ಒಬ್ರು ತಮಿಳ್ ಒಬ್ರು ಉರ್ದು ಒಬ್ರು ತೆಲುಗು ಒಬ್ರು ಕನ್ನಡ ಒಬ್ಬರು ಮಳ್ಳಳ್ಳಿ ಒಬರು ಕೊಂಗಣಿ ಇನ್ನೊಬ್ರು
ಇಂಡಿಯಾ ಇಂಡಿಯಲ್ಲಿರೋಡ್
ಎಲ್ಲಾ ಕಡೆಲ್ಲ ನೇಪಾಳಿನೂ ಇದ್ದಾರೆ ನಮ್ದೂ ಮಲ್ಲಿ
ಎಲ್ಲಾರ್ನುೂ ನಿಮಮ್ಗೆ
ಎಂಟು ಜನ ಇದ್ದೀವಲ್ವ ನಮ್ ತುಂಬಾ ದೊಡ್ಡದರು
ಹ್ಮ
ಹ ಕಟ್ಕೊಂಡಿದ್ದೀರಾ ಎಲ್ಲಾ ಲ್ಯಾಂಗ್ವೇಜಸ್ ಅವರೆಲ್ಲಾ ಇದ್ರಾರಲ್ಲ ನಿಮ್ಮ
ಯಾರ್ದುಲ್ಯಾಂಗ್ವೇಜ್ ಬರಲ್ಲ ನಮ್ ಕನ್ನಡ ಬಿಟ್ಟ ನಮ್ ಮಾತೃ ಭಾಷೆ
ಮತ್ತೆ ಅವ್ರ ಜೊತೆ ಎಲ್ಲ ಯಾವ್ದ್ ಬ ಮಾತಾಡ್ತಿರಾ ಯಾವ್ದ್ ಭಾಷೆ ಮಾತಾಡ್ತಿರಾ ಅವ್ರ ಜೊತೆ ನೀ ಏನಾದ್ರು ಹೇಳ್ಬೇಕು ಹ ಅಂತೆ ಅಂದಾಗ ಎಲ್ಲ
ನಾ್ ಮಾತಾಡೋದೇ ಇಲ್ಲ
ಮತ್ ಮತ್ತೇನಾದ್ ಒಂದ್ ರೂಮ್ ಅಂದ್ಮೇಲೆ ಮಾತಾಡ್ಬೇಕಲ್ಲ
ನ ಮುಖ ಭಾಷೆ ನಮ್ದು
ಹ
ಮುಕ್ಕೋರು ಭಾಷೆ ಇರುತ್ತಲ್ಲಾ ಅದು ಯೂಸ್ ಮಾಡ್ತೀನಿ ಮಾತಾಡ್ಬೇಕಂದ್ರ ನಿಮ್ಮ್ ನಿಮ್ಮ್ ಕಡೆ ಎಲ್ಲ
ನಮ್ ಕಡೆ ನಮ್ ರೂ್ಲ್ಲಿ ಎಲ್ಲಾರೂ ಕನ್ನಡನೇ ಮಾತಾಡ್ತಾರೆ ಅದ್ಕ್ಕೆ ನಮ್ಗೇನ್ ಅಷ್ಟು ಕಷ್ಟ ಏನ್ನ್ಸಲ್ಲ
ಹಾ ಹೌದಾ ಹಂಗಿದ್ರೆ ಒಳ್ಳೇದು ನಮ್ ತರ ಇದ್ರೆ ಮುಕ್ ಭಾಷೆನೇ ಮಾತಾಡ್ಬೇಕಾಗಬೇಕೆ
ಅದು ಮುಪ್ಪ ಸಾರ್ಪ ಆಗಲ್ಲ ಒಬ್ರಿಗೆ.
ಹ್ಮ್ ಹ್ಮ್ ನಿಮ್ ನಿಮ್ಮ್ ಕಡೆ ಮಾತಾಡ್, ಗುಂಡು ನಂಗೆ ಆ ಕೋಲ್ಡ್ ಆಗ್ತಿದೆ ಸ್ವಲ್ಪ
ಹೌದಾ.. ಇವಾಗ ಚಳಿಗಾಲ ಸ್ಟಾರ್ಟ್ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲಾ ಅದಕ್ಕೆ ಇರಬೇಕ
ಇನ್ನ ಎಲ್ಲಿ ಸ್ಟಾರ್ಟ ಇಲ್ಲ ಸಮರ ಇದೆ ಅಲ್ವಾ?
ಅಂದ್ರೂ ಈಗೆಲ್ಲಾ ಮಳೆ ಸ್ಟಾರ್ಟ್ ಆಗಿದೆಲ್ವಾ?
ಹ್ಮ್ ಅದೆ ಅವಾಗ ಅವಾಗ್ ಬೀಳುತ್ತೆ ವಿಷಲ್. ಹ್ಮ ಮತ್ತೆ ಇನ್ನೇನ ಸಮಾಚಾರ.
ಹೇಳ್ಬೇಕು ನೀವೇ.
ನಾ ಹ ಮತ್ತೆ. ನಿಮ್ಮ್ ಮನೆ ನಿಮ್ಮ ಮನೆಗೆಲ್ಲ ಹೋಗತಾ ಇರತಿರಾ ಅವಾಗ ಅವಾಗ್
ಹಾ ದೂರ ನಂದು ಮನೆ ಅದು ಉತ್ತರ ಕರ್ನಾಟಕ.
ಹ್ಮ್ ಎಲ್ಲಿ ಉತ್ತರ ಕರ್ನಾಟಕ ಸೈಡ್ ಅಂದ್ರೆ.
ಗುಲ್ಬರ್ಗ್.
ಹ್ಮ್
ಹೋಗಿದ್ದೀರಾ ಯಾವಾಗಾದ್ರೂ.
ಇಲ್ಲ ಯ ಯಾವತ್ತುೂ ಹೋಗಿಲ್ಲ ಅಂದ್ರೆ ದೂರ ಅಲ್ವಾ?
ಹಾ ನೀವ ಯಾವ್ಯಾವ ಕ್ರೀಡೆ ಆಡ್ತೀರಾ?
ಹಲೋ
ಹಲೋ
ಏಯ್ಯ್
ನಾವ್ ಆಡ್ತಿದ್ವಿ ಬ್ಯಾಡ್ಮಿಂಟನ ಚೆಸ್ ಕ್ಯಾರಮ್. ಎಲ್ಲನು ಮಾಡ್ತೀವಿ ಆದ್ರೆ ಹ ಹ್ಮ್ ಎಲ್ಲಾನು ಆಡ್ತೀವಿ ಆದ್ರೆ ಕೆಲ್ವೊಂದ್ರಲ್ಲಿ ಮಾತ್ರ ಸ್ವಲ್ ಚೆನ್ನಾಗಷ್ಟ ಹ್ಮ ನೀವ ಯಾವುದ್ ಯಾವ್ದ್ ಆಡ್ತೀರಾ..
ನಾವು ಕ್ರಿಕೆಟ್ ಫುಟ್ಬಾಲು.
ಹ್ಮ್ ಹಾಸ್ಟೆಲ್ ಅಲ್ಲಿ ಎಲ್ಲಾ ಆಡ್ತೀರಾ.
ಹಾ ಹಾಸ್ಟೆಲ್ ಅಲ್ಲಿ ನಮ್ಮೂದೊಂದ್ ಗ್ಯಾಂಗ್ ಇದೆ ಯಾವಾಗ್ಲ ಈ ತರ ಆಟ ಆಡ್ಕೊಂಡೆ ಇರ್ತೀವಿ.
ಪ್ಲೇಸ್ ಅಲ್ಲಿ
ಒಂದೇ ಹಾ
ಹಾ ಪ್ಲೇಯರ್ಸಾ ನೀವು.
ಹಾ ಹೌದು ನಾವೆಲ್ಲಾ ಆಟಗಾರರು.
ಹ ನಮದ ಹನ್ನೊಂದ್ ಜನ ಟೀಮ್ ಇದೆ.
ಹು ಎಲ್ಲ ಕಡೆ ಹೋಗ ಎಲ್ಲಾ ಕಡೆ ಟೂರ್ನಮೆಂಟ್ಹ ಹೋಗತಿನಿ ಹ್ಮ್ ನಮ್ದ್ ಹನ್ನೆರಡ ಜನ ನಮ್ದು ಟೂರ್ನಮೆಂಟ್ ಹೋಗ್ತಿರ್ತೇವಿ ಆವಾಗ.
ದಿನಾ ಹೋಗ್ತೀರಾ?
ಅಂದ್ರೆ ವೀಕಿಗೆ ಒನ್ಸ್ ಟೂರ್ನಿಮೆಂಟ್ ಇಲ್ಲ ಇಲ್ಲ ವೀಕಿಗೆ ಒನ್ಸ್.
ಹ್ಮ್ಮ್ ಹ್ಮ್ಮ್ ಕಾಲೇಜ್ ಬಿಟ್ಬ ಮತ್ತೆ.
ಅಂದ್ರೆ ರಜಾ ಇರತ್ತಲ್ಲ ಅವಾಗ ಹೋಗೋದ್ ನಾವ್ ಯಾವಾಗ್ಲೂ ಹೋಗಲ್ಲ. ಅಂದ್ರೆ ಡೈಲಿ ದಿನಾ ಪ್ರಾಕ್ಟೀಸ್ ಮಾಡ್ತೀವಿ.
ಹೂ
ಹಾ
ಹೂ ಮತ್ತೆ ಯಾವದ್ರಲ್ಲಿ ಯಾವ ನಮ್ಮ ಕ್ರಿಕೆಟ ಅದ,
ಹಾ ಹಂತದ ಏನ್ ಕ್ರಿಕೆಟ್ ಏನ್ ಟೂರ್ನಮೆಂಟ್
ಹೂ
ನಾವು ಒಂಬತ್ ಕಪ್ ತಗೊಂಡ್ ಬಂದಿದ್ವಿ.
ಹೌದಾ ಎಲ್ಲಿರ್ಕೊಂಡ್ಡಿರಾ? ಹು
ಆ
ನನ್ನ ರೋಮಲ್ಲಿ ಜಾಗ ಇದೆಯಾ ಇಡ್ಕೊಳ
ಹಾ ನಮ್ದ್ ದೊಡ್ಡದ್ ರೂಮ್ ಅಂತ ಹೇಳಿದ್ನಲ್ಲ?
ಹೂ
ಹಾ ದೊಡ್ಡ ಹಾಲ್ ತರ ಇದೆ ನಮ್ಮ ರೂಮ್ ಎಂಟು ಜನ ಇದೀವಿ ಅಲ್ಲಾ? ಕಾಡಲೇ ರೂಮ್ ಮಾಡಿದ್ದಾರೆ.
ಹೂ ಅಂದರೆ ಗೌರ್ಮೆಂಟ್ ಹಾಸ್ಪೆಲ್ ನಿಮ್ದು?
ಏ ಅಲ್ಲ ಪ್ರೈವೇಟ್ ನಮ್ಮ ಕಾಲೇಜ್ ಹಾಸ್ಟೆಲೂ
ಅಷ್ಟ ಜನ ಇರಸಲ್ಲ ಅಲ್ವಾ ರೂಮ್ ಅಲ್ಲಿ ಪ್ರೈವೇಟ್ ಹಾಸ್ಪೆಟಲ್ ಅಂದ್ರೆ ಎಲ್ಲ?
ದೊಡ್ಡ ದೊಡ್ಡ ರೂಮ್ಸ್ ಮಾಡಿದ್ದಾರೆ ನಮ್ಮ ಕಾಲೇಜ್ ಅಲ್ಲಿ ಎಲ್ಲಾ ಕ್ಲಾಸಸ್ಗಿಂತ ದೊಡ್ಡ ದೊಡ್ಡ್ದ ರೂಮ್ಸ
ಏನು ಅನ್ಸೋಲ ಅಷ್ಟು ಜನ ಜೊತೆ ಇದೀರಿ ಅಲ್ವಾ? ಅದು ಅದ ಅದೇ ಮಾತಾಡ್ ಇದ ಅಷ್ಟು ಜನ ಜೊತೆ ಹೆಂಗಿರ್ತೀರಾ ಅಂತ ಅವ್ರ ಅವ್ರ ಮಾತಾಡ್ಕೊಂತಾರ?
ಅಂದ್ರೆ ಬೇಜಾರಾದ್ರೆ ನಿಮ್ಮ ತರಾ ಯಾರಾದ್ರು ಇರ್ತಾರಲ್ಲ ಅವ್ರತ್ರ ಮಾತಾಡ್ತವಿ. ಹ ನೀವು ನಿಮ್ಮ ನೀವೆಲ್ಲಾ ಮಾತಾಡ್ತೀರಾ ತುಂಬಾ
ಹೂ ನಾವು ಅಷ್ಟು ಮಾತಾಡಲ್ಲ? ಆಮೇಲೆ ನಮ್ಮ ರೋಮೆಟಸ ಜೊತೆ ಎಲ್ಲ ಮಾತಾಡಲ್ಲ ಅಷ್ಟು. ಬೇರೆ ಫ್ರೆಂಡ್ಸ್ ಆ ಇದಾರೆ ಹಾಸ್ಟೆಲ್ ಅಲ್ಲಿ ಅವ್ರ ಜೊತೆ ಮಾತಾಡ್ತಿವಲ್ಲ ಅಷ್ಟೆ.
ಅವರೆೆಲ್ಲಾ ಚೆನ್ನಾಗಿದ್ದಾರ?
ಹೂ ಏನೋ ಇರ್ತಾರೆ ಸ್ವಲ್ಪ ಮೆಂಟಲ್ ಮೆಂಟಲ್ ತರ ಆಡ್ಕೊಂಡಿರ್ತಾರೆ. ಅವರು
ಹೌದಾ ಯಾಕೆ?
ಯಾಕೆ ಅಂದ್ರೆ?
ಅಂದರೇ ಮೆಂಟಲ್ ಮೆಂಟಲ್ ತರ ಯಾಕಾ ಆಡೋದು.
ಮತ್ತೆ ಇವಾಗ ನೀ ನೀವ್ ಮಾತಾಡ್ತಿದ್ದೀರಾ ಅಲ್ವಾ?
ಆ
ಆ ನಿಮ್ಮ ತರಾನೇ ಅವರು ಮಾತ್ತಾಡತಾರೆ. ಓ ಅಂದರೆ ಏ ಆತರ ಅಲ್ಲ ಅಂದ್ರೆ ಏನೋ ನಮ್ಮ ಗ್ರೂಪಲ್ಲಿ ನಿಮ್ಮ ತರಾನು ಒಬ್ಬರು ಮಾತಾಡ್ತಾರೆ.
ಹೌದಾ.
ಹ ಅವ್ರೇ .
ಹಲೋ.
ಹಲೋ.
ಹಾ ಹೇಳಿ.
ಹಾ ಅವರೇ ಸ್ವಲ್ಪ ಜಾಸ್ತಿ ಇಲ್ಲ ಹಂಗಾ ಆಡ್ತಾರೆ.
ಹ್ಮ್ ಅಂದ್ರೆ ನೀವ ನಮ್ಮನ್ನ ಮೆಂಟಲ್ ಅಂತಿದೀರ.
ನಿಮ್ಮನ ಅಲ್ಲ ನಿಮ್ಮ ತರ ಇದ್ದರೆ ಅಂದೇ ನಾನ.
ಹ್ಮ್ ಹೌದಾ ಹೋಗಲಿ ಬಿಡಿ ಮತ್ತೆ ಯಾವಾಗಾದ್ರೂ ಕಾಲ್ ಮಾಡಿ. ಫ್ರೀ ಇದ್ದಾಗ ನಾವು ಮಾಡ್ತೀವಿ ಮಾತಾಡಿ.
ಸರಿ ಆಯ್ತು ಧನ್ಯವಾದಗಳು.
ಧನ್ಯವಾದಗಳು.